ಲ ನಮಸ್ತೆ ಊಟ ನಮಸ್ತೆ ಊಟ ಆಪ್ಪ
ಏನ್ ಮಾಡಕದಿದ ರೀ ಸ್ವಲ್ಪ
ಏನಿಲ್ಲಪ್ಪಾ ಇದೇ ನೋಡ್ ಸ್ವಲ್ಪ್ ಮಾಡತಿದ್ದೇನಾ ಸ್ವಲ್ಪ ನೋಡ್ಸ ನೋಡ್ಸ ನೋಟ್ಸ್ ಕಂಪ್ಲೀಟ್ ಆಯ್ತು ಸ್ವಲ್ಪ ಊಟ ಗೀಟ ಮಾಡಿದ್ದೆ ಔಟ್ ಸೈಡ್ ಹೆಂಗ ಮಾಡ್ತೇ ನೋಡಪ್ಪಾ ಈ ನಿಮ್ಮ್ದ ಊಟ
ಆಯ್ತ್ ಸರ್ ನಮ್ದುನ್ ಊಟ ಆಯ್ತ್ರಿ ಎಷ್ಟ ಅದೇ ಸರ್ ಏನ್ ಮಾಡಕೆ ದ್ದಾರೆ ಅಂತ
ಹಾ ಹಾ ಆಯ್ತಾಯಯ್ತು ನಾಳೆ ಹಬ್ಬ ಅಲ್ಲಪ್ಪಾ ಊರ ನಾಳೆ ದಿನ ಸ್ಟಾರ್ಟ್ ಏನು
ಸರ್ ಮೋರ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಸರ್ ಮೊರಮಲ್ಲಿ ಎರಡು ವಿಶೇಷ ದಿನಗಳು ಸರ್ ಒಂದು ಒಂಬತ್ತು ಒಂಬತ್ತನೇ ಡೇಟ್ ಅಂತ ಮಾಡ್ತ
ಹೌದೌದು
ನೆಕ್ಸ್ಟ್ ಏನಾದ ಕತ್ತಲ್ ರಾತ್ರಿ ಸರ್ ಅದಿನ ತುಂಬಾ ಸ್ಪೆಷಲ್ ತ್ತ
ಕತ್ತಲ್ಲ ರಾತ್ರಿ ಅಂದ್ರೆಪ್ಪ
ಸರ್ ಆ್ ದಿನ ಅಂದ್ರೆ ಅದು ಏನು ನಾವು ಅಲ್ಲಯ ಹಲೈದ್ವರೆ ಏನ್ ಕೂಡ್ತಿದಲ್ಲ ಸರ್ ಅದನ್ನು ಊರಲ್ಲಿ ಮ ಮೆರವಣಿಗೆ ಮಾಡೋುದು ಸರ್ ಎಲ್ಲ ಜ ಜನ ಗುಡಿಿಗೆಸಿ ಊರಲ್ಲಿ ಮೆರವಣಿಗೆ ಮಾಡಿ ಮತ್ತದು
ಟೋಟಲಿ ಒಟ್ಟಿನಲ್ಲಿ ಒಂದು ಗೂಡಿ ನಾವೆಲ್ಲರೂ ಆ ಸೆಲೆಬ್ರೇಷನ್ ಮಾಡುದು ಸಂಭ್ರಮಾಚರಣೆ ಮಾಡುದು ಹ ಹ್ರೆ ವಿವಿ ಏಕತೆಯನ್ನು ತೋರಿಸಿಕೊುವ ಹಬ್ಗಳಿವೆಲ್ಲ
ಎಸ್ ಸರ್ ಎಲ್ಲಾ ದ ಜಾತಿ ಧರ್ಮಗಳು ಒಂದು ಗುಡಿ ಮಾಡುವಂತ ಹಬ್ಬಾನೇ ಮೊಹರಮ್ಮ ಹಬ್ಬ ಸರ್ ಇದು ಒಂದು ಸೂಕ್ತ ಉದಾಹರಣೆ ಸರ್ ಇ
ಹ ಅಂದ್ರೆ ವಿವಿಧದಲ್ಲಿ ಏಕತೆಯನ್ನ ತೋರಿಸುವ ಕೆಲಸ ಕಾರ್ಯಗಳಲ್ಲಿ ಈ ಹಬ್ಬ ಕೂಡ ಒಂದು ಸ್ಪ ಆ ಅಂತ ಅರ್ಥ ಹ ಹ ಹ ಈ ರೀತಿ ಹಬ್ಬಗಳು ನಾವೆಲ್ಲ ಸೆಬ್ರೇನ್ ಮಾಡ್ಬೇಕು ಂದ್ರೆ ಅನ್ಯೋನತಿ ಮನೋಭಾವನೆ ಬರಬೇಕು ಹ್ಮ್ ಅಂದ್ರ ಸಮಾಜದಲ್ಲಿ ನಾನು ಎನ್ನುವ ಮನೋಭಾವನೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬೇರೂರ್
ನಾನು ಎಂಬುದು ಹೊರ್ಡನೆ ಏನ್ಸರ ನಮ ನಮ್ಮಲ್ಲಿ ಬರ್ಬಾರದು ಸರ್ ನಾವು ನಮ ನಮ್ದು ಎಲ್ಲಾರದು ನಮ್ಮದು ಅಂದಾಗೆ ಎಲ್ಲಾ ಜಾತಿ ಧರ್ಮ ಎಲ್ಲಾ ತೊಲಗಿಸಿ ನಾವು ನಮ್ಮದು ಅಂತೂ ಬೆಳದ್ರೆ ಎಲ್ಲಸು ಆಗ್ಬೋದು ಸರ್ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಭಾರತ ದೇಶ ಮೊದಲಿನಿಂದ ನಾನು ಈಗ ಎಷ್ಟು ಬೆಳವಣಿಗೆ ಮಾಡ್ತಾ ಇದೆ ಸರ್ ಅದು ಜಿ ಡಿ ಪಿ ಆಗಿರಬಹುದು ಪ್ರತಿಿಯ ಒಂದರಲ್ಲಿ ಸರ್
ಕರೆಕ್ಟ್ ಕರೆಕ್ಟ್ ಕರೆಕ್ಟ್ ಉದಾಹರಣೆಗೆ ನೋಡಿ ನಾ್ ಯಾವವುದೇ ಜಾತಿ ಧರ್ಮ ಮತ ಪಂಥ ಏನು ಇರ್ಲಾರ್ದೇನೆ ನಮ್ಮ ದೇಶಕ್ಕೆ ಎ ಪಿ ಜೆ ಅಬ್ದುಲ್ ಕಲಾಂ ರ ಅವರು ತನ್ನದೇ ಆಗಿರ್ತಕ್ಕಂಂತ ನಿಸ್ವಾರ್ಥ ಸೇವೆ ಸಲ್ಲಿಸಿದ್ರ ಅವರು ಎಂದಿಗು ಕೂಡ ಶರಾರಋಣಿ ಹ್ಮ್ ಹೀಗೆ ಮಹಾನ್ ವ್ಯಕ್ತಿಗಳು ನಮ್ಮ ದೇಶದಲ್ಲಿ ತ ಅವ್ರದೇ ಆಗಿರ್ತಕ್ಕಂತಥ ಸಾಧನೆಗಳನ್ನ ಕೈಗೊಂಡಿದ್ದಾರೆ
ಖಂಡಿತ ಸರ್ ಖಂಡಿತ ಅವರು ಅವರು ಆಗ ಹೋಕ್ರನ್ ನಲ್ಲಿ ಪರೀಕ್ಷಣೆ ಪರೀಕ್ಷಣೆ ಮಾಡಿದಂತ ಅದು ಅನುಭವಮ ಇವತ್ತಿಗೂ ಬೇರೆ ಅನ್ಯ ರಾಷ್ಟ್ರಗಳು ನಮ್ಮನ್ನ ಕಣ್ಣಿ ಇಡುವುದಕ್ಕಿಂತ ಮುಂಚೆ ಹತ್ತು ಬಾರಿ ಯೋಚನೆ ಮಾಡ್ತಾರೆ ಸರ್ ಅದೊಂದು ಹೆಮ್ಮೆ ವಿಷಯ ಸರ್ ಹೌದು ಸರ್ ಯಾಕಂದ್ರೆ ಇಂತ ಗಣ್ಯ ವ್ಯಕ್ತಿಗಳಿಗೆ ಗಣ್ಯ ಹೊತ್ತಿಗಳನ್ನು ನಾವು ಎಂದೆಂದಿಗೂ ಮಾಡಿಸತಾ ಇರ್ಬೇಕು ಸರ್ ಯಾಕೆ ಯಾಕಂದ್ರೆ ಅವರು ಮಾಡಿರುವಂತ ಸಾಧ್ಯ ಕೊಟ್ಟಿರುವಂತ ಕೊಡುಗೆ ನಮ್ಗೆ ಬಾಳ ಬೇಕಾಗಿದ್ದು ಸರ್.
ಚಿರ ಸ್ಮರಣೀಯವಾದದ್ದು ಅದಕ್ಕೆ ಅದ ಏನಂತಾರಲ್ಲ ಅದಕ್ಕೆ ಸಾವೇ ಇ ಇರ್ಲಾರ್ದಂತ ಸಾಧನೆಗಳು. ಚಿರಸ್ಮರಣಿ ಅಂದ್ರೆ ಶಾಶ್ವತವಾಗಿ ಇದ್ದಿರ್ತಕ್ಕಂತಥ ಸಾಧನೆಗಳು ಅವರ ಸಾಲಿನಲ್ಲಿ ನಾವು ನೀವು ಎಲ್ಲರೂ ಕೂಡ ನಡೀಬೇಕಕ್ ಅವ್ರ ತರ. ಸುಮೆಂಟ್ ಮಾಡ್ಬೇಕು ಸಾಧನೆ ಮಾಡ್ಬೇಕು. ಇವಾಗ ನೋಡ್ರಿ ಒಂದ ಒಂದ ದೇಶ ನಾವು ರ. ರಿಕ್ಷಣೆ ಮಾಡಬೇಕಾದ್ರೆ ನಮ್ಗೆ ಏನ್ೇಕು ಯುದ್ಧದ ಸಾಮಗ್ರಿಗಳು ಬೇಕು. ಯುದ್ಧದ ಸಾಮಗ್ರಿಗಳು ಇದ್ದಿದಾಗ. ಒಂದು ದೇಶ ಸುರಕ್ಷಿತವಾಗಿ ರಕ್ಷಣೆ ಮಾಡ. ಹುದು ಇಲ್ಲವಾದ್ರೆ ಬೇರೆ ಒಂದು ರಾಷ್ಟ್ರ. ಏ ಮಾಡ್ ನ ರಾಷ್ಟ್ರದೇಲೆ ದಾಳಿ ಮಾಡತ. ಉದಾಹರಣೆಗೆ. ಇಲ್ಲಿ ಏನ್ ಮಾಡಿದ್ರೆ ಎಪಿ ಜಿ ಅಬ್ದುಲ್ ಕಲಾಂ. ಅವ ನಮ್ಮ ದೇಶಕ್ಕೆ ಬೇಕಾಗಿರತಕ್ಕಂತಹ ಹಲವಾರು ಟೆಕ್ನಾಲಜಿಗಳನ್ನು ಬಳಕೆ ಮಾಡಿಕೊಂಡು ನಮ್ಮ ದೇಶವನ್ನು ಸಂರಕ್ಷಣೆ ಮಾಡಲು ಯುದ್ಧದ ತಂತ್ರಗಳನ್ನು ಬಳಸ. ಅ್ರೆ ಹೀಗೆ ನಾನಾ ರೀತಿ ಅಂಶಗಳಗಳನ್ನು ಅವರ
ಭಾರತ ಭಾರತದಲ್ಲಿ ಕಚ್ಚಾ ವಸ್ತುಗಳು ಇದು ಸರ್. ಆದ್ರೆ ಸಿದ್ಧ ಮಾಡುದಕ್ಕೆ ತಂತ್ರಜ್ಞಾನದ ಸ್ವಲ್ಪ. ಕೊರತೆ ಇತ್ತು ಸರ್ ಯಾಕಂದ್ರೆ ಆಗ ಬ ಬ ಬೇರೆ ರಾಷ್ಟ ರಾಷ್ಟ್ರ. ಗಳಲ್ಲಿ. ಅದು ಆದ್ಯತೆ ಬಹಳ ಇತ್ತು ಸರ್. ಆಗ ಬೇರೆ ಅನ್ಯ ರಾಷ್ಟ್ರ. ಗಳು ಭಾರತ ದೇಶದ ಮೇಲೆ ಅರಿವನ್ನು ಮೂಡಿಸದ ಸ್ಟಾರ್ಟ್ ಮಾಡಿದವು ಸರ್ ಯಾಕೆ ನಾವು ಭಾರತದೊಂದಿಗೆ ವ್ಯಾಪಾರ ಮಾಡಬಾರ್ದದು. ನಾವು ಕೂಡ ಮಾಡ್ಬೇಕು. ಹಾಗ. ರಷ್ಯ ಆಗಿರಬಹುದು ಅಮೆರಿಕ. ಆಗಿರಬಹದು ಸರ್ ನಮ್ಮೊಂದಿಗೆ. ವ ವ್ಯವಹಾರ ವಹಿವಾಟುಗಳನ್ನು. ಹಮ್ಮಿಕೊಂಡು ಸರ್ ಆಗ ಏನಾಯ್ತು ಭಾರತ ಒಂದು ದೇಶ ಉನ್ನತ ಸ್ಥಾನಕ್ಕೆ ಬರಲು ಸಾಧ್ಯವಾಯತು ಸರ್.
ಕರೆಕ್ಟ್ ಇವಾಗ ಏನ ಆಾಗ್ತದೆ ಅಂತಂದ್ರೆ ನೋಡಿ ಒಂದ್ ಸಣ್ಣ ಉದಾಹರಣೆ ಆಗ್ತದೆ ಅಮೆರಿಕ ದೇಶವು ಕೂಡ ಭಾರತೀಯ ರ್ಯಾಂಕ್ ಬ್ರಿಟಿಷರ ಆಡುವಿಗೆ ಒಳಪಟ್ಟಿತ್ತು ಅಮೆರಿಕಾ ದೇಶವುೂ ಕೂಡ ಏನು ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ದೇಶದವರ ಆಳ್ಡಿಗೆ ಒಳಪಟ್ಟಿದಾಗ. ಒಂದು ರಾಷ್ಟ್ರ ಆರಂಭದಲ್ಲಿನೂ ಕೂಡ ಆರಂಭದಲ್ಲಿ. ಕೂಡ ಅದು ಕೂಡ. ಎಏನುೋ. ಈಗ ಏನ್ ಆರ್ಥಿಕವಾಗಿ ಬಲಿಷ್ಠ. ರಾಷ್ಟ್ರವಾದಿ. ಆದರೆ ಕೈಗಾರಿಕಾ ಕಂಪನಿಗಳಲ್ಲಿ ಸ್ಥಾಪನೆ ಆದ ನಂತರ. ತ್ರರ ಏನಾಯ್ತು ಅಲ್ಲಿನೂ ಕೂಡ ಅಮೇರಿಕ ದೇಶದ ಚಿತ್ರಣವವನ್ನು ಯಾರ್ ಚೇಂಜ್ ಮಾಡಿದ್ರ ಅಂದ್ರೆ ಜಾರ್ಜ್ ವಾಷಿಂಗ್ಟನ್ ಅವರ ಅವಧಿಯಲ್ಲಿ ದಿನ ಪತ್ರಿಕೆಗಳ ಮೂಲಕ ದೇಶಾಭಿಮಾನವನ್ನು ಮೂಡಿಸಿ ಒಂದು ರಾಷ್ಟ್ರ ಬದಲಿಸುವುದಂದ ಇಡೀ ವಿಶ್ವದಲ್ಲಿ ಬಲಿಷ್ಠ ರಾಷ್ಟ್ರಗಳ ಸಾಲಿನಲ್ಲಿ ಯಾವ ದೇಶ ಇದೆ ಅಂತಂದ್ರೆ ಅಮೇರಿಕ ದೇಶ ಇದೆ ಹೀಗೆ ಹೀಗೆ ವಿಜ್ಞಾನ ತಂತ್ರಜ್ಞಾನಗಳಗಳನ್ನು ಬಳಕೆ ಮಾಡಿಕೊಂಡು ನಾವು ಇವಾಗ ನೋಡ್ರಿ ನಾವು ಏನೆಲ್ಲಾ ನಾವು ಟೆಕ್ನಾಲಜಿ ಗಳನ್ನ ಬಳಕೆ ಮಾಡ್ತಾ ಇದೀವಿ ಅಂತಂದ್ರೆ ತಂತ್ರಜ್ಞಾನದಿಂದಲೇ ಮಾತ್ರ ಯಾಕಂದ್ರೆ ಇಡೀ ಹೊರಡಲ್ಲಿನೇ ಇಡೀ ವರ್ಲ್ಡ್ ಅಲ್ಲಿನೇ ನಾವು ಅಭಿವೃದ್ಧಿಯ ಪಥದಲ್ಲಿ ಸಾಾಗ್ಬೇಕಾದ್ರೆ ನಮಗ ನ್ ಬೇಕು ತಂತ್ರಜ್ಞಾನದ ಬಳಕೆ ಬೇಕು ಅದನ್ನ ಆವಿಷ್ಕಾರ ಮಾಡಬೇಕು ಟೆಕ್ನಾಲಜಿ ಟೆಕ್ನಾಲಜಿ ಬಳಕೆ ಮಾಡಿ ಕೊಳ್ಳಬೇಕು ಮುಂದಿನ ಪೀಳಿಗೆಗೆ ಮಾದರಿಯಾಗುವಂತಹ ಕೆಲಸ ಕಾರ್ಯ ಗಳನ್ನು ಮಾಡಿದೆ ಮಾತ್ರ ಒಂದು ಸಮಾಜ ಪ್ರಗತಿ ಪಥದಲ್ಲಿ ತೆಗೆದುಕೊಂಡು ಹೋಗಲು ಸಾಧ್ಯ
ಸಾಧ್ಯವಾಗುತ್ತೆ ಸರ್ ಖಂಡಿತ ಸರ್ ಖಂಡಿತ ಹಾಗೆ ಇತ್ತೀಚಿನ ದಿನಗಳಲ್ಲಿ ಸರ್ ಏನಂದ್ರೆ ಈಗೆಲ್ಲ ತಂತ್ರಜ್ಞಾನ ಎಂಬುದು ಇದಹ ಕೇವಲ ನೆಲದ ಮ್ಯಾಗ ಉಳಿದಿಲ್ಲ ಸರ್ ಆಕಾಶದವರೆಗೆ ಕೂಡ ಮುಟ್ಟಿದೆ ಸರ್ ಯಾಕಂದ್ರೆ ಇವತ್ತು ನಾವು ಬಳಕೆ ಮಾಡ ಮಾಡ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಮೇರಿಕಾ ತನ್ನ ತನ್ನದೇ ಆದಂತ ನಾಸಾ ಎಂಬುದು ಒಂದು ಸಂಸ್ಥೆಯನ್ನು ಸಂರಕ್ಷಿಸಿ ಇವತ್ತು ರಾಷ್ಟ್ರದ ಇದು ಜಗತ್ತಿನ ಎಲ್ಲಾ ರಾಷ್ಟ್ರಗಳ ಮೇಲೆ ಹತೋಟಿಯನ್ನು ಸಾಧಿಸಲು ತನ್ನದೇ ಆದಂಥ ಸ್ಪೇಸ್ಶಿಪ್ಗಳನ್ನು ಬಹಳ ಸ್ಪಷ್ಟವಾಗಿ ರಚನೆ ಮಾಡಿದೆ ಸರ್ ಆಲ್ರೆಡಿ
ಒಂದು ಕಡೆ ಏನಾಗ್ತಾ ಇದೆ ಅಂತಂದ್ರೆ ಒಂದು್ ಕಡೆ ವಿಜ್ಞಾನ ತಂತ್ರಜ್ಞಾನದಿಂದ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಮಾಜಕ್ಕೆ ಲಾಭವಿದೆ
ಲಾಭವಿದೆ ಸರ್ ಖಂಡಿತ ಬಟ್ ಆದ್ರ ನಾವು ಹೇಗೆ ಉಪಯ ಮಾಡ್ತ ಎಂಬುದು ಬಹಳ ಸ್ಪಷ್ಟ ಸ
ಹೌದೌದು ಇದ್ಯಾ ಇವಾಗ ನೋಡಿ ನಾವು ವಿಜ್ಞಾನ ತಂತ್ರಜ್ಞಾನದಿಂದ ಅದು ಸರಿಯಾದ ಪ್ರಮಾಣದಲ್ಲಿ ಅದನ್ನ ನಾವು ಬಳಕೆ ಮಾಡ್ಕೋಬೇಕು ಅದೇ ವಿಜ್ಞಾನ ತಂತ್ರಜ್ಞಾನಗಳನ್ನ ಬಳಕೆ ಮಾಡಿಕೊಂಡು ಮತ್ತ ಮತ್ತೊಂದು ದೇಶದ ಮೇಲೆ ದಾಳಿ ಮಾಡಿದಾಗ ಪ್ರಗತಿ ಪಥದಲ್ಲಿ ಇರ್ಲಾರ್ದಂತರಾಷ್ಟು ದುರುಪಯೋಗ ಆಗ್ಬಾರ್ದ
ಇದು ಖಂಡಿತ ದುರ್ಯೋಪೋಗ ಸರ್ ಯಾಕಂದ್ರೆ ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರದ ಮೇಲೆ ದಾಳಿ ಮಾಡ್ಬೇಕಂದ್ರೆ ಅದು ತಪ್ಪು ಸರ್
ಯಾಕಂದ್ರೆ ಆ ಆ ರೀತಿ ದಾಳಿಗಳನ್ನ ಕಡೆಗಟ್ಟಬೇಕ ಅಲ್ಲಿ ತಡೆಗಟ್ಟಿ ಶಾಂತಿ ಸೌಹಾರ್ದತೆ ಮುಖಾಂತರ ನಾವ್ ಏನ್ ಮಾಡ್ಬೇಕು ಅಹಿಂಸಾ ತ್ವದ ಮುಖಾಂತರ ಏನು ಮಾಡಬೇಕು ಸಮಾ ಗಳನ್ನು ಬಗೆಹರಿಸಿಕೊಳ್ಳಬೇಕು ಅಂದಾಗ ಮಾತ್ರ ನಮ್ಮಲ್ಲಿ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಗಳನ್ನು ಕಾಪಾಡಲು ಸಾಧ್ಯವಾಗುತ್ತೆ ಇಲ್ಲವಾದ ಜೇಡರ್ ಉಳಿವಿನಂತೆ ಮನುಷ್ಯನು ತಾನು ಹೆಣೆದುಕೊಂಡಿರತಕ್ಕಂತಹ ಒಂದು ಬಲೆಯಲ್ಲಿ ತಾನೇ ಒಂದು ದಿನ ಸತ್ತು ಹೋಗುವಂತ ಸನ್ನಿವೇಶಗಳ ಅಥವಾ ಅದಕ್ ವಿಜ್ಞಾನ ತಂತ್ರಜ್ಞಾನಗಳನ್ನು ನಾವು ಇತಿಮಿತಿ ಬಳಕೆ ಮಾಡಿದಾಗ ಮಾತ್ರ ಒಂದು ಸಮಾಜ ಪ್ರಗತಿ ಪಥದಲ್ಲಿ ತೆಗೆದುಕೊಂಡು ಹೋಗಲು ಸಾಧ್ಯವಾಗುತ್ತ ಇಲ್ಲವಾದ್ರೆ ಬಹಳಷ್ಟು ಕಠಿಣವಾಗಿರ್ತಕ್ಕಂತ ಏನು ಸಮಾಜದಲ್ಲಿ ಜನರು ಅನುಭವಿಸುವ ಏನು ವಿಷಯವಾಗುತ್ತೆ ಹೀಗಾಗಿ ಬಿಟ್ಟು ನೋಡಿ ಯಾವುದೇ ಒಂದು ವಿಜ್ಞಾನದಲ್ಲಿ ಬರ್ತಕ್ಕಂತಥ ವಿಷಯಗಳು ಮತ್ತೆ ಅಲ್ಲಿ ವಿಜ್ಞಾನ ತಂತ್ರಜ್ಞಾನ ಬಳಕೆ ಮಾಡುವ ವಸ್ತುಗಳು ಮತ್ತು ಬೇರೆ ದೇಶದ ಜೊತೆ ಒಪ್ಪಂದ ಏನು ಮಾಡ್ಕೊಳ್ತೀವಲ್ಲ ನಮ್ಮ ದೇಶದ ಪ್ರಗತಿ ಪಥದಲ್ಲಿ ತೆಗೆದುಕೊಂಡು ಹೋಗಲು ಮಾತ್ರ ಸಾಧ್ಯ ಆದ್ರೆ ಕೆಲವೊಂದು ಬಾರಿ ನಾವವು ಏನಾದ್ರೂ ಯಾವುದೇ ಟೆಕ್ನಾಲಜಿಗಳನ್ನ ಬೇರೆ ಒಂದು ಕೆಲಸಕ್ಕೆ ಅಹಿತಕರವಾದ ಕೆಲಸಕ್ಕೆ ಬಳಕೆ ಮಾಡಿಕೊಂಡಿದ್ರೆ ಅದ ಏನಾಗುತ್ತೆ ಸಮಾಜದಲ್ಲಿ ದುರುಪಯೋಗ ಅಂತ ತಕ್ಕಂತಥ ಅಂಶಗಳನ್ನ ಕಂಡು ಬರ್ತವೆ ಮತ್ತೆ ಮಾನವನು ತನ್ನ ಒಂದು ಜೇಡರ ಹುಳಿವಿನಂತೆ ಒಂದು ದಿನ ಸತ್ತು ಹೋಗುವ ಸನ್ನಿವೇಶಗಳು ಬಹು ಬೇಗನೆ ಮಾರ್ಪಡ್ತ ಅಂತ ಒಂದು ಅನಿಸಿಕೆ ನಂದ ಅಸ್ಲಾಂ
ಹೌದೌದು ಸರ್ ಖಂಡಿತ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನೋಡುದಾದ್ರೆ ಈ ವಿಷಯಗಳನ್ನು ಬಹಳ ಸ್ಪಷ್ಟವಾಗಿ ನೋಡ್ಬೇಕಾಗುತ್ತದೆ ಸರ್ ಯಾಕಂದ್ರೆ ಯಾಕಂದ್ರೆ ನಾವು ಈಗ ಭಾರತ ಮೊದಲೇನಿತ್ತು ಮುಂದಹರಿಯುತ್ತಿರುವ ರಾಷ್ಟ್ರದಲ್ಲಿ ಇತ್ತು ಈಗ ಏನಂದ್ರೆ ಸರ್ ಎಲ್ಲಾ ರಾಷ್ಟ್ರಗಳಲ್ಲಿ ಭಾರತ ಒಂದು ಕೂಡ ಮುಂದು ಹೊರಿ ಹೊರದಂತ ರಾಷ್ಟ್ರ ಈಗ ಆಗುತ್ತೆ ಸರ್ ಆಗಿದೆ ಸರ್ ಆಲ್ಮೋಸ್ಟ್ ಆಗಿದೆ ಇನ್ನೊಂದು ಚೂರ ಸರ್
ಇವಾಗ ಏನ್ ಏನಾಗ್ತಾ ಇದೆ ಅಂತಂದ್ರೆ ಇಡೀ ವಿಶ್ವದಲ್ಲಿ ಅಭಿವೃದ್ಧಿಯ ಪಥದಲ್ಲಿ ಹೊಂದಿರತಕ್ಕಂಥ ಒಂದು ರಾಷ್ಟ್ರ ಭಾರತ ಆದ್ರೆ ಭಾರತಕ್ಕೆ ನಮ್ಮಲ್ಲಿ ಇನ್ನುೂ ಕೂಡ ಏನು ಬಡತನ ನಿರ್ಮೂಲನೆ ಆಗ್ಬೇಕು ಬಡತನ ನಿರ್ಮೂಲನೆ ಆಗ್ಬೇಕಂದ್ರ ಆಮೇಲೆ ಏನ್ಬೇಕು ಮಕ್ಕಳಿಗೆಲ್ಲ ಗುಮಟ್ಟದ ಶಿ ಶಿಕ್ಷಣ ಬೇಕು ಗುಣಮಟ್ಟದ ಶಿ ಶಿಕ್ಷಣ ಬೇಕಂತಂದ್ರೆ ಆರೋಗ್ಯ ಕಾಪಾಡ್ಕೋಬೇಕು ಪೌಷ್ಟಿಕಾಂಶ ಆದ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಿದಾಗ ಮಾತ್ರ ಅವರು ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಬಹುದು ಇದರಿಂದ ಒಂದು ಕಡೆ ಗುಣಮಟ್ಟದ ಶಿಕ್ಷಣವಿದ್ದಾಗ ಮಾತ್ರ ಏನೋ ಒಳ್ಳೆಯ ಸಮಾಜವನ್ನು ಸುಧಾರಣೆ ಮಾಡಲು ನಮಗೆ ಒಂದು ಪ್ರಮುಖವಾದ ಅಸ್ತ್ರವಾಗುತ್ತೆ ಇಲ್ಲವಾದ್ರೆ ಒಂದ್ ಕಡೆ ಬಡತನ ಇನ್ನೊಂದ್ ಕಡೆ ಕೆಲಸ ಸೊ ಅಲ್ಲಿ ಯಾ ಯಾವ ವ್ಯಕ್ತಿಗಳು ಯಾವ ಒಂದು ವಿಷಯದಲ್ಲಿ ಪ್ರಾವೀಣ್ಯತೆ ಹೊಂದಿರ್ತಾರೆ ಅದಕ್ಕೆ ಅನುಸಾರವಾಗಿ ಅವರು ಏನ್ ಮಾಡ್ಬೇಕು ಸರ್ಕಾರದ ಕಡೆಯಿಂದ ಅವರಿಗೆ ಯೋಗ್ಯವಾದ ಉದ್ಯೋಗಗಳನ್ನು ನೀಡುವ ಕೆಲಸ ಕಾರ್ಯಗಳನ್ನ ಮಾಡ್ಬೇಕಂದ ಮಾತ್ರ ಸಮಾಜ ಪ್ರಗತಿ ಪಥದಲ್ಲಿ ತೆಗೆದುಕೊಂಡು ಹೋಗಲು ಬಹು ಸಾಧ್ಯವಾಗುತ್ತೆ ಇಲ್ಲವಾದರೆ ಬಹಳಷ್ಟು ಸಮಸ್ಯೆಗಳುಟ ವುದ್ರಲ್ಲಿ ಎರಡು ಮಾತಿಲ್ಲ ಹಾಗೆ ಸೋಷಲ್ದಲ್ಲಿ ಗೂ ಮಕ್ಕರು ಕೂಡ ಏನ್ ಮಾಡತಾ ಇದಾರೆ ಅಂತಂದ್ರೆ ಮನೇೆಯಲ್ಲಿ ತಂದೆ, ತಾಯಿ ಅಂದ್ರೆ ಓದಸೋದ ಬರ್ಸೋದ ಅಂದ್ರೆ, ದುಶ್ಚಟಕ್ಕೆ ಬಲಿಯಾಗಿ ತಮ್ಮ ಐಷಾರಾಮಿ ಜೀವನವನ್ನು ಕಳೆದರ ಸಲುವಾಗಿ, ನಾ ರೀತಿಯ ಸುಕೃತ್ಯಗಳಿಗೆ ಮಾರು ಹೋಗ್ತ ಇದಾರೆ. ಅದರಿಂದ,
ಯಾಕ ಸರ್ ಇನ್ನೊಂದು, ಈಗಿನ ಈ ಈಗಿನ ಆ ಕೆಲವೊಂದು, ಯುವಕರು ಬಹಳ ದುಶ್ಚಟಕ್ಕೆ, ಹಾಗೂ ದು, ಇ ಇದಕ್ಕೆ. ಬಹಳ ಅಡಿಕ್ಟ್ ಆಗ್ತಾ ಇದ್ದಾರೆ ಸರ್. ಅದಕ್ಕೆ ಮುಖ್ಯ ಕಾರಣ ಏನಾಗಬಹುದು. ಸ
ಅದು ಮುಖ್ಯ ಕಾರಣ ಸವಾಸ ಫಲ ಒನ್ನೆದು ಡ್ರಗ್ ಅಡಿಕ್ಟ್ ಆದ ನಂತರ, ಅಲ್ಲಿ ನಿಕೋಟಿತಕ್ಕಂತ ಒಂದು ಕೆಟ್ಟ ಒಂದು ಮದ್ದಗಳನ್ನ ನಮ್ಮ ದೇಹದಲ್ಲಿ ಸೋಕಿದಾಗ, ಆ ಮಧ್ಯದ ಒಂದು ಅಮಲಿನಲ್ಲಿ, ತೇಲಿದಾಗ ಅವ್ರರಿಗೆ ಏನಾಗುತ್ತೆ ಅಂತಂದ್ರೆ ಸುಖದ ಸುಪ್ಪತ್ತಿಗೆಲ್ಲಿ ತೇಲಾಡ್ತಾ ಹೋಗ್ತಾರೆ. ಅಂದ್ರೆ ದು ಶಕ್ಷಟಗೆ ಬಲಿಯಾಗಿದ್ದಾಗ ತಮ್ಮ, ಕೆಲಸ, ಕಾರ್ಯ ಓದುವುದು, ಬರೆಯುವುದು, ಮನೆಯ ಜವಾಬ್ದಾರಿಯನ್ನು ಬಿಟ್ಟು. ಅನಾರೋಗ್ಯ ಗೆ ತುತ್ತಾಗಿ, ಸಮಾಜದಲ್ಲಿ ಒಬ್ಬ ಕಳಂಕಿತ ವ್ಯಕ್ತಿ, ವ್ಯಕ್ತಿಯನ್ನಾಗಿ ಬದುಕಲು ಒಂದು ಪ್ರಮುಖವಾದ ಅಸ್ತ್ರವಾಗುತ್ತದೆ. ಇದನ್ನ ಯುವಕರಿಗೆ ನಾವೇನ್ ಮಾಡ್ಬೇಕು, ಮುಂಜಾಗೃತಿ ಕ್ರಮಗಳಗಳನ್ನು ಹೇಳ್ಬೇಕು. ಈ ರೀತಿ ಮಾಡ ದ್ರೆ ಸಮಾಜದಲ್ಲಿ ಅಥವಾ, ನಿಮ್ಮ ಕುಟುಂಬ,
ಜಾಗೃತಿ, ಜಾಗೃತಿ ಎಂಬುದು ಬಹಳ ಬೇಕಾಗಿದ್ದ. ಗಂತ ಸರ್ ಸಮಾಜದಲ್ಲಿ ಜಾಗೃತಿ ಎಂಬುದು ಮೋಸ್ಟ್ ಇಂಪಾರ್ಟೆಂಟ್ ಸರ್.
ಹೌದು ಯಾಕಂದ್ರೆ ಮನುಷ್ಯನಿಗೆ ತಪ್ಪು ಮಾಡಿದಾಗ, ತಿ ದಿ ಹೇಳೋರು ಇರ್ಲಿಲ್ಲ ಅಂದ್ರೆ, ಆ ವ್ಯಕ್ತಿ ಪದೇ ಪದೇ ತಪ್ಪು ಮಾಡಿದಾಗ,
ಇಲ್ಲ ಸರ್ ಯಾಕಂದ್ರೆ ಆ ವ್ಯಕ್ತಿಗೆ, ಆ ತಪ್ಪಿನ ಅರಿವು, ಆಗ್ಲಿಲ್ಲ ಅಂದ್ರೆ ಅದು ಪದೇ ಪದೇ ಅದೇ ರಿಪೀಟ್ ಆಗ್ಕೋತ ಹೋಗ್ತದೆ ಸರ್.
ಕರೆಕ್ ಇವಾಗ ಅದೇ ರೀತಿಯಾಗಿ ಸಮಾಜದಲ್ಲಿ ಹಲವಾರು ಘಟನೆಗಳು ಇದೇ ರೀತಿ ನಡೀತಾ ಇದೆ. ಯಾಕಂದ್ರೆ ನಾನು ತುಂಬಾ ನಾನು ಶಾಲೆ ಕಾಲೇಜುಗಳಲ್ಲಿ ನಾನು ನೋಡ್ತಾ ಇರ್ತೇನೆ. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮೊಬೈಲ್ ಅನ್ನು ಬಳಕೆ ಮಾಡುವುದು. ಮತ್ತೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಓದುವುದು.
ಈಗೀಗ ಈ ಈಗೀಗ ಈ ಚಟುವಟಿಕೆಗಳು, ಬಹಳ ಕ ಕಾಣ ಕಾಣಸಾಗ್ ತದೇ ಸರ್.
ಯಾಕೆ ಹಿಂಗ ಆ್ತಪ್ಪ ಅಂದ್ರೆ ನಮ್ಮ ಲಾಕ್ಡೌನ್ ಅಂತ ಒಂದು ಸಮಯದಲ್ಲಿ. ಮಕ್ಕಳಿಗೆ ವಿಜ್ಞಾನ, ತಂತ್ರಜ್ಞಾನಗಳನ್ನ, ಬಳಕೆ ಮಾಡಲು ಮೊಬೈಲ್ ಅನ್ನು ಕೊ ಕೊಡಲಾಯ್ತು. ಅದರಿಂದ ಒಂದು ಕಡೆ ಮಕ್ಕಳಿಗೆ ಅನುಕೂಲವಾಯಿತು. ಇನ್ನೊಂದು ಕಡೆ ಮಕ್ಕಳ ದುಶ್ಣಕ್ಕೆ ಬಲಿಯಾಗುವ ಸನ್ನಿವೇಶಗಳು. ಒಂದು ಕಡೆಯಂತ ಮೊಬೈಲ್ ಕೂಡ ಕಾರಣವಾಗಿದೆ. ಹಗಾಗಬಿಟ್ಟು ಓದಿಗೆ, ಮತ್ತು ಬರೆಯೋದಕ್ಕೆ, ತುಂಬಾ ಚೆನ್ನಾಗಿದೆ ವಿಜ್ಞಾನ. ತಂತ್ರಜ್ಞಾನ ಮೊಬೈಲ್ ಗಳನ್ನು ಬಳಕೆ ಮಾಡಿಕೊಳ್ಳಬೇಕು. ಆದ್ರೆ ದುರುಪಯೋಗ ಪಡೆದುಕೊಂಡಾಗ ಮಾತ್ರ ಇ ಸಮಾಜದಲ್ಲಿ ದುರ್ಘಟನೆ, ಡುದರಲ್ಲಿ ಎರಡು ಮಾತೇ ಇಲ್ಲ ಅ ತಿಲ್ಲಿ ಹೇಳಬಹುದಾಗಿದೆ ಹೀಗೆ ಏನ್
ಒಂದು ಒಂದ್ ಐದು ನಿಮಿಷದಲ್ಲಿ ಕಾಲ್ ಬ್ಯಾಕ್ ಮಾಡ್ತೀವಿ ಸರ್.
ಓಕೆ
ಒಂದ್ ಐದ್ ನಿಮಿಷ್
ಆ